ನೀ ಹೇಳ್ತಿದ್ದಿ ಕಳ್ಸ್ಕಳದಿರ್ಗ ಇತ ಫೋನು ಅಲಾ.
ಅಯ್ಯೋ ಗೆಳ ತಿ ಹಂಗಲ್ಲಾ ನಮ್ಮ ಅಮ್ಮ ಏನೋ ಕರೆ ಮಾಡ ಹ ಕೇಳಸ್ತೈತೆ ನಮ್ಮಅಮ್ಮ ಕರೆ ಮಾಡಿದ್ರಾ. ಗದ್ದೆ ಹತ್ರ ಹೋಗ್ತಿದ್ರ ಅವರು. ರು. ಆಳುಗಳೆಲ್ಲ. ಬಂದಿದ್ರು. ಆಳ್ಗಳೆಲ್ಲ ಬಂದಿ‌. ರಾನಾ ಅವ್ರು ಮತ್ತೆ ಗದ್ದೆಯಿಂದ ಬಂದವರು ಆಲೆ ಕತ್ತಲೆ ಆಗೈ ಎಲ್ಲ ಈಗ. ಅವ್ರಿಗೆ ಸ್ವಲ್ಪ ಇದು ಕಾಫಿ, ಕೈಸಮ್ಮ ಕೊಟ್ರ ಆಯ್ತು ಕೆಲ್ಸ ಮಾಡ ಬಾಳ ಇದ್ ದಂಡವ್ರೆ ಎಂದ್ರು. ಸರಿ ಆಯ್ತಮ್ಮ ಇಡ್ ಡ್ತೀನಿ ನಮ್ಗೆಳ್ತಿ ಜೊತೆ ಮಾತಾಡ್ತಿತಿ ಅಂದ್ರ ಹೂ ಸರಿ ಮಾತಾಡಸ್ ಮಂಡೇ ಮಾಡು ಅಂತ ಅಂದ್ರು. ಹ್ಮು ನಾನ ಏ ಹೇಳ್ತಿದ್ನೆಲ್ಲ ಗೆಳತಿ ನನಗೆ ಮರ್ತೈತಿ ಹೇಳ ಅದೇನ. ಓ ಯುಗಾದಿ ಹಬ್ಬುದು ಹ್ಮು ಹೇಳು ಗೆಳತಿ ಹೆಂಗೆ ಬೇವು, ಬೆಲ್ಲ ಏನು ಅ ತ್ತಿದ್ದೆ
ಅದೇ ಬೇವು ಮಾಡ್ತೀವಿ ಅಂದ್ರೆ ಅ ಅದನ್ನ ನಾವು ಎಲ್ಲಾ ಹಣುಗಳನ್ನ ಹಣಗಳಿಂದ ಮಾಡ್ತೀವಿ ಅದ್ನ್ ಬೇವು ಅಂತಾ. ಅಂದ್ರೆ ನಮ್ಮಮ್ಮ ಹೆಂಗ್ ಮಾಡ ತನಂತಂದ್ರೆ ಸ್ವಲ್ಪ ಹುಣಸೆ ಹಣ್ಣನ್ ನೆನಿ ಇಟ್ಟಿರು ತ್ತೆ ನೀರಲ್ಲಿ ಆಮೇ ಲ್ಲಿ ಸ್ವಲ ಪಬ್ಬ್ ಬೆಲ್ಲ ಅಂದ್ರೆ ಬೆಲ್ಲ ಕುಟ್ಟಿ ಒಂದ ನೀರ್ ನೀರಲ್ಲಿ ಹಾಕ್ಬಿಟ್ಟು ಅದನ್ನ ಬೆಲ್ಲ ಕರ್ಗಸ್ ತರಾ ಹ ಅದು ಕರ್ಗಿದಾದ್ಮೇಲೆ ಅದಕ್ಕೆ ಇದು ಹುಣಿ ಹುಣಸೆ ಹಣ್ಣನ್ ಇಟ್ಟಿರ್ತಾರಲ್ಲಾ ಅದನ್ನ ಹಾಕ್ತಾರಾ.
ಹೂ ಗೆಳತಿ.
ಹಾಕ್ಬಿಟ್ಟು ಕಲ್ಲಂಗಡಿ ಮತ್ತೆ ಅದು ಏನೇನು ತಂದಿರ್ತಿವಲ್ಲ ಹಣ್ಣುಗಳ ಕಲ್ಲಂಗಡಿ, ಕರ್ಬೂಜ ಮತ್ತೆ ಬೆಳ್ಳುಳ್ಳಿಕಾಯಿ ಅಂತ ತ್ತ ಒಂದ ಏನೋ ಸಿಗುತ್ತೆ ಅದು
ಬೆಳ್ಳುಳ್ಳಿಕಾಯಿ ಅಥವಾ ನಲ್ಲಿಕಾಯ.
ಅದನ್ನು ಹಾಕ್ತಾರೆ ಬೆಳ್ಳುಳ್ಳಿಕಾಯಿ ಅಂತ ಒಂದ್ ಸಿಗುತ್ತೆ ಅದ ಅದನ್ನು ಹಾಕ್ತಾರೆ.
ಅಲ್ಲೂ ಗೆಳತಿ ಚೆನ್ನಾಗೈತೆಯ ಚೆನ್ನಾಗಿರುತ್ತಾ ಇಷ್ಟೊಂದು ತರಹದ ಹಣ್ಣುಗಳ ಬರೇ ನಮ್ ಕಡೆ ಬರೀ ಕರ್ಬುಜಾ ಅಷ್ಟೇ ಹಾಕೋದು.
ಇಲ್ಲಾ ಇದನ್ನ ಎಲ್ಲಾ ಹಾಕ್ತಾರ ಅಂದ್ರೆ ಕಲ್ಲಂಡಿನ ಸ್ವಲ್ಪ ಹೆಣ್ಣು ರುಬ್ಬುತಾರಾ ಮಿಕ್ಸಿಯಲಿ.
ಹೌದಾ ಎಲ್ಲಾ ಹಣ್ಣುಗಳನ್ನು ನಿಕ ರುಬ್. ತ್ತರಾ.
ಇಲ್ಲ ಇಲ್ಲೆ ಇಲ್ಲಾ ಕಲ್ಲಂಗಡಿ ಅಂದ್ರೆ ಅದು ತಂಪ್ ಬಲ ಚೆನ್ನಾಗ ಇರುತ್ತೆ ಕುಡಿಯೋದಕ್ಕೆ ಅಂತ ಅದನ್ನು ಸ್ವಲ್ಪ ರುಬ್ತಾರಾ.
ಹೌದ ಐದು ನಿಮ್ದು ನಿಂಗ ಇಷ್ಟವಾದ್. ದಾ ಅನಾನಸ ಅನ್ನು ಪೈನಾಪಲ್ ಏನು ಅಂತ ಎಲ್ಲ ಅದ್ನು ಹಾಕಬೇಕ.
ಇಲ್ಲೇ ಇಲ್ಲಾ ಅದನ್ ಹಾಕಲ್ಲಾ ನಾವು ಕಲ್ಲಂಗಡಿ ಹಾಕ್ತಿದಿಕ ಬೆಳ್ಳುಳ್ಕಾಯಿ ಅಂತ ಹಾಕ್ತಿಬಿ. ಮತ್ತೆ ಬಾಳೆಹಣ್ಣಾ ಹಾಕ್. ಆಗ್ತಾರೆ ಅಂದ್ರೆ ಒಬ್ಬ್ರೊಬ್ರು ಬಾಳೆಹಣ್ ತಿನ್ನಲ್ಲಾ. ಅದಕ್ಕೆ ನಮ್ಮ ಅಮ್ಮ ಬಾಳೆಹಣ್ಣ ಹಾಕ್ ಕಲ್ಲಾ ಅದಿಕ್ಕೆ.
ಹೌದ ಗೇಳತಿ ಆದ್ರು ಬಾಳೆಹಣ್ಣು ಇದಾಕು ಇದ ಹಾಕ್ತಿರಾ ಎಲಕ್ಕಿ ಹಾಕ್ತೀರಾ ಹಾ ಕುದ್ರೆ ಅಥವಾ ಪಚ್ಚ ಪಾಣಿನ ಹಾಕ್ತಿರಾ.
ಅಂದ್ರೆ ನಮ್ ಸೈಡ್ ಸಿಗತು ಎಲಕ್ಕಿ ಬಾಳೆಹಣ್‌ ಸಿಗಲ್ಲಾ ನಮ್ ನಮ್ ಕಡೆ.
ಹೌದಾ ಪಚ್ಚ ಬಾಳೆಣು ಇದು ಬಾಳೆಕಾಯಿ ಪಲ್ಲಿ ಕಳಸ್ತಾರಲ್ಲಾ ಆ ಬಾಳೆಹಣ್ಣ ಸಿಗುತ್ತಾ ಹಣಾ.
ಹ್ಮ್. ಅಂದ್ರೆ ನಾವ್ ಅದಕ್ ಹಾಕಲ್ಲಾ ಬಾಳೆ ಹಣ್ ಚೆನ್ನಾಗ ಇರಲ್ಲಾ ಅಂತಾ ಆಯ್ತು ಮತ್ತ್ ಏನು ಬೇರೆ ಬೇರೆ ಇದ ಏನ್. ರ ಹಣ್ ತಂದಿರ್ತಾರಾ. ಅದ್ನೆಲ್ಲಾ ಹಾಕ್ತಾರೆ ಮತ್ತೆ ಇದು ಏನ ಅಂತಾರೆ ಅದಕ್ಕೆ. ಏ ಗೋಡಂಬಿ ಮನುಕು ದ್ರಾಕ್ಷಿ.
ಹೌದ ಗೆನತಿ. ಹ್ಮ ಇದು ಒಟ್ಟನಲ್ಲಿ ಇದ್ದು ಆರೋಗ್ಯಕ್ಕೆ ಒಳ್ಳೇದ್ದೊಯಿ ಆರೋಗ್ಯಕ್ಕೆ. ತೇಲಿ ನೊಳ್ಳೇದು ಅದ ಎಲ್ಲಾ ಹಾಕ್ತಾರೇನ್.
ಅದನ್ನ ಇದನ್ನೆಲ್ಲಾ ಎದಕ್. ಮಾಡತ್ತರಾಅನ್. ಅಂದ್ರ ಅದು ಹಬ್ಬ ಯಾವಾಗ ಬರುತ್ತೆ ಹೊಸ ವರ್ಷ ಬೇಸಿಗೆಯ ದಿವ್ಸಲ್ ಬರುತ್ ತ್ತಾ.
ಯಾಕೋ ಸರಿಯಾಗಿ.
ದೇಹಕ ತಂಪ್ ಕೊಡ್ಬೇಕ ಅಂತೆ ಅನ್ನಝ ಅಮ್ ಮಾಡ್ತಾರೆ ತಾಯ್ರ್ ಮತ್ತಿ ಏನೋ ನೆಟ್ವರ್ಕ್ ಇಂದಾ. ಇವಾಕ ಕೇಳಸ್. ಆಯ್ತಾ‌.
ಯಾವ್ಲೂ ನಂದ ಈಗ್ ಕೇಳಿಸತೈತಿ ಯಾವಾಗ್ಲೂ ನಂದೇ ಇರುತ್ತೆ ಹೇಳ್. ನಿಂದು ಮಳೆ ಬಂದಿರುತ್ತೆ ಅದೇನು ಅಂದಲ್ಲ ಕನ್ನಡದಲ್ಲಿ ಅದೆಲ್ಲಾ ಈಗ ಹೋಗಿರುತ್ತ. ತೆ. ಇಂಟರ್ನೆಟ್ ಏನು ಅಲ್ಲ ಹು ಅನ್. ಜಾಲ ನಂಗೆ ಕನ್ನಡ ಅಷ್ಟೊಂದು ಉಚ್ಚಾರಣೆ ಬರಲ್ಲ. ಅಯ್ಯೋ ಹಂಗ ಹೇಳ್ತಿಲ್ಲ ನಾನು ಕನ್ನಡ ಬರುತ್ ನನಗೆ ಬಟ್ ನಗರ. ಅಲ್ಲೆಲ್ಲ ಬಂದಬ್ಬಿಟ್ಟಿ ಅವ್ ಎಲ್ಲ ಬರಿ ಕಂಗ್ಲೀಷ್ ಇಂಗ್ಲಿಷೆ ಮಾತಡ್ತಾರೆ ಗೆಳ ತಿ ಹಂಗಾಗಿ ನನ್ಗೆ ಸ್ವಲ್ಪ ಕಮ್ಮಿ ಗೆಳತಿ ಬರೋದು ಅದೆಲ್ಲ ಗೆಳತಿ. ನೀನು ಇದು ಕೋರ್ಸ್. ಕೊತ್ತಂಬರಿ ಮಾಡೋದ ಹೇಳೆ ಸ್ವಲ್ಪ ನನಗೆ.
ಬ್ರಿ ನಾವ್ ಹೆಂಗ ಮಾಡ್ತೀವಿ ಅಂದ್ರೆ. ಸೌತೆಕಾಯಿ ಗಜ್ಜರಿ ಅದನ್ನ ತುರಿಮನೆ ಇರು ಅಲ್ಲ ಅದ್ರಲ್ಲಿ ತುರಿತೀವಿ.
ಸೋತೆ ಕಾಯಿ ಎಲ್ಲ ತುರ್ಕೋಬೇಕ ಅಥವಾ. ಕಟ್ ಮಾಡ್ತೀರಾ ನೀವು.
ಕಟ್ ಮಾಡಲ್ಲ ತುರಿತೀವಿ ಅಂದ್ರೆ ಚೆನ್ನಾಗಿರುತ್ತೆ ತಿನ್ನದಕ್ಕೆ.
ಹೌದಾ ನಮ್ ಕಡೆ ಎಲ್ಲಾ ಏನ್ ಮಾಡ್ತಿವಿ ಸಣ್ಣದಾಗಿ ನನ್ ಗೊತ್ತಲ್ಲ ನನ್ ತರಕಾರಿ ಕುಯ್ಯತ್ತ ತುಂಬಾ ಇದಿದ್ದೀನಂತ. ಸಣ್ಣಕೆಲ್ಲ ಹಿಂಗೊಡ್ದಿವಿ ಸಣ್ಣ ಕ್ಕಿದ್ ಮಾಡ್. ಬಹಳ ಚೆನ್ನಾಗಿರುತ್ತೆ. ಕಳತಿಯದು.
ಮತ್ತೆ ಅದು ಹೆಸರುಬೇಳೆ ಅಂತ ಸಿಗು. ತ್ತೆ.
ಹೌದಾ ಹಾ
ಅದನ್ನ ನೆನ್ಸಿಟ್ಟಿರ್ತೀವಿ ನೀರಲ್ಲಿ ಫಸ್ಟ್ ಆಮೇಲೆ ಇದು ತುರ್ದಿರೋದು ಮತ್ತೆ ಉಳ್ಳಿ ಹಾಕ್ತಾರೆ ಸ್ವಲ್ಪ. ಮತ್ತೆ ಮೆಣಸಿನ್ಕಾಯಿನ. ಫುಲ್ ಚಿಕ್ ಚಿಕ್ದಾಗಿ ಕತ್ತರ್ಸಿ ಇಟ್ಟಿರ್ತಾರ. ಮತ್ತೆ ಕೊತಂಬ್ರಿ ಹಾಕ್ ಪರಾ ಸ್ವಲ್ಪ ಉಪ್ಪು ಮೊಸುರು
ಹ್ಮ್ ಗೆಳತಿ
ಕಿ ಕಲಿಸ್ಬಿಟ್ಟು ತಿಂತೀರಿ ಹಂಗೇನು ತಿಂತೀವಿ ಚಪಾತಿ ಜೊತೇನು ತಿಂತೀವಿ ಚಪಾತಿ ಜೊತೆ ತಿಂದ್ರೂನು ಚೆನ್ನಾಗಿರುತ್ತೆ. ಅದ್ರಲ್ಲಿ ನಾವು ಶೇಂಗಾ ಪುಡಿ ಅಂತ ಮಾಡ್ತೀವಿ ಅಂದ್ರೆ ಶೇಂಗಾ ಚಟ್ನಿ.
ಹೌದ ಗೆಳತಿ.
ಹೌದಾ ಅದು ಇದು ಕೋಸಂಬರಿ ಮತೆ ಶೇಂಗಾ ಚಟ್ನಿ ಚೆನಾ ಗಿರುತ ಗೆಳತಿ. ಅಲೋ ಇದು ಗೆಳತಿ ನೀನ್ ಇದ್ಕೇಳ್ದಲ್ಲ ನಂಗೆ ಚಿಕನ್ ಗೊಜ್ಜು ಹೆಂಗ್ ಮಾಡೋದು ನಮ್ಮ್ ಅಕ್ಕ ತಿಂ ತಲೆ ನಾವ್ ತಿನ್ನಲ್ಲಾ ಏಳು ಮಾಡ್ಕೊ ತಿಂತಳೆ ಎಂದಲ್ಲ ಹೇಳ್ಲಾ ಅದ್ನ. ಅಂದ್ರೆ ಸುಮಾರು ನಿಮ್ ಅಕ್ಕ ಮತ್ತೆ ನಿಮ್ ತಮ್ಮ ಇಬ್ರೇ ತಿನ್ನದು ಎಲ್ಲ ನೀವ್ ಒಂದು ಅರ್ ಕೆ ಜಿ ಹೋಗಿ ಅಂಗ್ಡಿಲಿ ಹೋ ಗುಟ್ಟ್ ಸಿಕನ್ ಎಲ್ಲ ಕಟ್ ಮಾಡ್ಸ್ಕೊಂಡಿ ತಂದ್ರೆ ಚೆನ್ನಾಗಿರುತ್ತೆ ಅಂದ್ರೆ ಈಗ ನೀವು ಚಿಕನ್ದು ಫ್ರೈ ಮಾಡದೆಂಗೆ ಕಬಾಬ್ ಮಾಡದೆಂಗೆ ಅಂತ ಎರಡು ಹೇಳ್ಕೊಟ್ಬಿಡ್ತಿನ್ ನನಿಗೆ
ಹಾ ನಂಗ್ ನೀನ್ ನಿಧಾನಕ್ಕಾಗ್ ಹೇಳಮ್ಮ ನಂಗ್ ಮೊದ್ಲೇ ಅದು ಅರ್ಥ್ ಆಗಲ್ಲ.
ಹ್ಮ್ ಸರಿ ನಿದಾನ.
ಮುಗಿ ಇಗ ನೀ ಹೇಳ್ತೀನ್ಕೇಳಿಲ್ಲಿ ನೆಟ್ವರ್ಕ್ ಇರೋ ಜಾಗ್ಞ ಕುಂತು ನಿಧಾನವಾಗಿ ಹೇಳು ನನಗೂ ಅರ್ಥ ತ್ತಾಗತ್ತೆ.
ಈಗ್ ಕೇಳ್ಸ್ ತೈಯ್ತಾ.
ಹ್ಮ್
ಏನಿಲ್ಲ ಅದು ಚಿಕನ್ ಹೆಂಗ್ ಮಾಡುದಂದ್ರೆ ಕಬಾಬ್ನ. ಹೋಗೋದು ಅಂಗ್ಡಿಲಿ ಹೋಗಿ ಕಬಾಬ್ಗಾದ್ರೆ ಅಂದ್ರೆ ಮೀಡಿಯಂ ಸೈಜ್ ಹೊಡ್ಸ್ ಗೊತೆೆಗೆ ಅತಿ ಸಣ್ಣಾಗ ಹೊಡ್ಸಕ್ ಹೋಗ್ಬಾರ್ದು ಅತಿ ದಪ್ಪಕು ಹೊಡ್ಸಕ್ ಹೋಗ್ಬಾರ್ದು.
ಅಂದ್ರೆ ಅವರೇ ಕತ್ರರ್ಸ್ಕ ಕೊಡ್
ಹೂ ನಾವ್ ಹೇಳುದ್ರೆ ಕರ್ ಕತ್ರರ್ಸ್ಕೊಡ್ತಾರೆ ಈಗ ಅದು ಎಣ್ಣೆೆಯಲ್ಲಿ ಚೆ ನೀಟಾಗಿ ಕರಿಯಲ್ಲ. ಹಂಗಾಗಿ ನಾವ್ ಇದ್ರಲ್ಲಿ ಓಡಸ್ಬೇಕು ಅದು ಅವ್ರ ಅಷ್ಟೊಂದೆಲ್ಲ ಚೆನ್ನ ತೊಳ ರಲ್ ನಾವು ಸುಮಾರು ನಾಲ್ಕ ದಲ್ಲಿ ನೀರಿಂದ ಅಜ್ಜಿ ಎಲ್ಲಾ ಇ ದು ಮಾಡಿ ಚೆನ್ನಾಗ್ ತೊಳಿಬೇಕು. ಅದೆಲ್ಲ ತೊಳೆದಾದ್ಮೇಲೆ ಏನ್ ಮಾಡ್ ಕು ಅಂದ್ರೆ ಗೆಳ್ತಿ ಆ ನಾವು ಏನಂದ್ರೆ ಅಂಗಡಿ ಬೇರೆ ಕಡೆ ಈಗ ಹೋಟ್ಲಲ್ ಮಾಡೋದರ ಆದ್ರೆ ಹಂಗೆಲ್ಲ ಸುಮ್ಮನೆ ಏನೇ ಒಂದ್ ಮಾಡ್ತಾರೆ ನ್ ಮನೇಲಿ ಮಾಡೋದಲ್ಲ ಸ್ವಚ್ಛತೆಯಿಂದ ಕಾಪಾಡಿ ನಮ್ಗೆ ಆರೋಗ್ಯಕ್ಕೆ ಒಳ್ಳೇದಾಗ್ಬೇಕಲ್ಲ ಈ ವೇಣಿಗರ್ ಅಂತ ಬರು ತೆ ಗಳತಿ. ಆ ವೇಣಿಗರನ ಹಾಕಿಯ ಚಿ ತೊಳ್ಕೋಬೇಕು ಚೆಂದಾಗಿ. ಆ ತೊಳೆದಾದ್ಮೇಲೆ ಯಾ ಅದು ವೆನಿಗರ್ ಹಾಕ ತೊಳಿಯೋದ್ ಅಂತಂದ್ರೆ ಅದು ಮೃದುವಾಗಿ ಇರ್ಬೇಕಲ್ಲ ಮಾಂಸ ಮೆತ್ ಮೆತ್ಕಿರ್ಬೇಕಲ್ಲಾ. ಟೇಸ್ಟಿಯಾಗಿ ರುಚಿನೂ ಕೊಡುತ್ತೆ ಆಯ್ತು. ದನು ಸೊಬ್ಸುರಿ ಮುತ್ತ ಅಂತ ಬರುತ್ತೆ. ಅದಕ್ಕ ಅದು ಚಿಕ್ಕ ಸೊಪ್ಸೂರಿ ಮುತ್ಲ ಅಂತಾರ ನಮ್ ಕಡೆ ಅದ್ನ. ಅಂದ್ರೆ ಮಾಂಸನ ಅದಕ ಹಾ ಬೇಕು ನೀರೆಲ್ಲಾ ಸೋರ್ ಬಿಡುತ್ತೆ ಬರೀ ಮಾಂಸ ಮಾತ್ರ ಇರುತ್ತೆ. ಕೆಟ್ಟ ನೀರ ಎಲ್ಲ ತೋರ್ಬಿುತ್ತೆ ಏನ್ ಚೆನ್ನ ತೊಳ್ದಿರ್ತೀವಿ ಆದ್ರೆ ಇನ್ನ ಸ್ವಲ್ ನೀರ್ ಏನಾದಾರು ಇದ್ರೆ ಅದೆಲ್ಲಾ ಸೋರ್ ಬಿಡುತ್ತೆ. ಹ್ಮು ಅದು ಸೋ ಆಮೇಲೆ ಹಿಡ್ಕೋಬೇಕು ಮತ್ತೆ ಒಂದು ಹೋಗಿ ಒಳಗಡೆ ಹೋಗಿ ಒಂದ್ ಅಡುಗೆ ಮನೆಯಲ್ಲಿ ಒಂದು ತಪ್ಲಿ ತಗೋಬೇಕು ತಪ್ಳಿಗ ಏನ್ ಹಾಕೋಬೇಕಂದ್ರೆ ಕಬಾಬ್, ಕಬಾಬ್ ಪುಡಿ ಹಾಕೋಬೇಕು ಮೆಣಸುನ್ ಪುಡಿ ಹಾ
ಅದ ಏನು ಅಂಗಡಿ ಎಲ್ ಸಿಗುತ್. ತ್ತ ಮನೆಯಲ್ಲೇ ಮಾಡಿರತ್ತಿರಾ.
ಹ ಪುಡಿ ಮನೇಯಲ್ಲಿ ಸ್ವಲ್ಪ ಜನಾ ಮನೇಲ್ಲೇ ಮಾಡುತ್ತಾರೆ. ನವು ಮನ್ನ್ ಅದ ಎಲ್. ನಂಗ್ ಗೊತ್ತಿಲ್ಲಾ ಮಾಡೋದು ನಾವು ಅಂಗಡಿಯಿಂದನೇ ತರ್ತಿವಿ ಅದು ಅಷ್ಟೊಂದು ಗೊತ್. ತ್ತಿಲ್ಲಾ ನಾವ್ ಅಂಗಡಿಯಿಂದನೇ ತರ್ತೇವಿ ಹಂಗಾಗಿ ಕಪಾಬ್ ಬುಡಿ. ತ್ತೊಗೋಬೇಕ್. ಕೋನ್ ಇಷ್ಟು ಮೆಣಸನ್ ಪುಡಿ ಗೊತ್ತಲ್ಲಾ ನಿನ್ಗೆ. ಕರಿ ಕಲರ್ ಮೆಣ್ಸು ಖಾರ್ವಾಗಿ ಅದ್ ಹಾಕ್ಬೇಕು. ನೆಕ್ಸಟು ಸ್ವಲ್ಪ ಕಾರ್ನ್ ಫ್ಲೋರ್ ಅಂತ ಬರುತ್ತ ಅದ ಹಾಕ್ಬೇಕು ಮತ್ತೆ ವೆನಿಗರ್ ಹಾಕ್ಬೇಕು. ಮತ್ತೆ ಉಪ್ಪು ಹಾಕ್ಬೇಕು. ಹು ಶುಂಠಿ ಬೆಳ್ಳುಳಿ. ಪೇಸ್ಟ್ ಹಾಕ್ಬೇಕು ಹಾಕುದ್ರೆ ಸ್ವಲ್ಪ. ಕೀಟಾ ಹಾಕಬೇಕು ಘರಿ ಗರಿ. ಇರಬೇಕ ಅಂದ್ರೆ ಹ್ಮ್ ಸ್ವಲ್ಪ ಹಾಕಿ ಮೊಟ್ ಹ್ಮ್ ಖರಿಮ್ ಕುರುಮ್ ಅಂತೆ ಇರುತ್ತ ಎಲ್ಲ ಹಂಗಾಗಿ ಆಮೇಲೆ ನಾವು ಮೊಟ್ಟೆನೆ ಕಳ್ಸ ಕಳಸ್ತೀವಿ ಗೆಳತಿ ಎಲ್ಲಾನೂ ಇದ್ನಾ. ಹಾ ಯಾಕೆ ಅಂದ್ರೆ ಮೊಟ್. ಟ್ಟೆಲೆ ಕಳ್ಸಬೇಕು ನೀರಲ್ಲಿ ಕಲ್ಸೋರ ಅಷ್ಟೊಂದ ಇದಾ ಆಗಲ್ಲಾ ಮೊಟ್ಟೆಲಿ ಕಳ್ಸ. ಚಣೋ ಸ್ವಲ್ಪ್ ಮೆತ್ತಗಾಗಿ ಚೆನ್ನಾಗಿ ರುಚಿ.
ಅಂದ್ರೆ ಅದು ಹಸಿದ ಇರುತ್ತೆ ಮೊಟ್ಟೆ ಅದನ್ನ ಒಡದ್. ಟ್ಟು ಅದರಲ್ಲಿ ಇರೋ ರಸಾ ಮತ್ತೆ ಎಲ್ಲೋಕ. ಅದ ಹಳದಿ ಕಲರ್.
ಹ್ಮ್ ಹ್ಮ್ ಅದ್ನೆೇಲ್ಲ ಹಾಕ್ತಿವಿ ಅದು. ಚೆನ್ನಾಗ್ ಕಲ್ಸ್ಕೋತೀವಿ. ಈಗ ರುಚಿ ಯಾಕ್ಬೇಕ. ಕೊಂಡ ತಂದ್ರೆ ಎಳ್ಳು ಗೊತ್ತಲ್ಲ ಕರಿ ಎಳ್ಳು ಅಥವಾ ಬಿಳಿಯಳ್ಳು ಒಬ್ಬೊಬ್ರಿಗ ಕರಿಯಳ್ಳ ಎಷ್ಟು ಇಷ್ಟಾ ಒಬ್ಬ್ರಗ ಬಿಳಿಯಳ್ಳ ಇಷ್ಟಾ. ಕಳಿಯ ಕರಿ ಎಳ್ಳ ಚೆನ್ನಾಗ್ ಹುರದ್ಬಿಟ್ಟು ಅದಇಗ ಹಾಕ್ತಿವಿ. ಅದ ಆಕಾಜ. ದ್ದುಮ್ಮೇಲೆ ಕರ್ಬೇ ಹೂವಿನಸ ಗೊತ್. ತ್ತ ಗೆಳತಿ ನಿನ್ಗೆ. ಆದ್ ಕಾರ್ಬೆವಿನ್ಸೊಪ್ಪ ಸ್ವಪ್ಪ್ ಸಣ್ ದಾಗಿ. ಚೆನ್ನಾಗಿ ಹಚ್ಕೊಂಡಿ ಆ ಕರಿಬೇಣ ಸೊಪ್ಪ್. ಹಾಕೋತೀವಿ ಕರ್ಬೇನ್ ಸೊಪ್ ಹಾಕ್ತಿವಿ ಅದ್ ಬಿಟ್ಟ್ ಬೆಳ್ಳುಳ್ಳಿ ಬರುತ್ತಲ್ಲಾ ಬೆಳ್ಳುಳ್ಳಿನು ಸಂದ ಹಚ್ಚದಾಕತ್ತೀವಿ ಯಾಕೆಂದ್ರೆ ಬೆಳ್ಳುಳ್ಳಿ ಆರೋಗ್ಯಕ್ಕೂ ಒಳ್ಳೇದು ಮತ್ತೆದು ರುಚಿಯಾಗು ಕೊಡುತ್ತೆ ನಮ್ಗ್ ಬಹಳ ಆ ಅದು ಚೆನ್ನಾಗೇ ಅದು ಮತ್ತೆ ಇಷ್ಟೆಲ್ಲ ಹ್ಮ್ ಗೊತ್ ಚಟಪಟ ಬೆಳ್ಳುಳ್ಳಿ ಕಬಾಬ್ ರಾವುಲ್ಲ ಲಕ ಲಕ ಲಕ ಲಕ ಪುಕ ಪಕ ಅಂತ ಎನೋ ಗೆಳತಿ ಅದು ಹ್ಮ್ ಅಂದ್ರೆ ಬಾಳ ರುಚಿ ಕೊಡುತ್ತೆ ಹಂಗಾಗಿ ಬೆಳ್ಳುಳ್ಳಿ ಆಕ್ತವ್ ಗೆಳತಿ ಹ್ಮ್ ಆಯ್ತು ನೆಕ್ಸ್ಟ್ ಇದೆಲ್ಲಾ ಹಾಕಾದ್ಮೇಲೆ ಎಲ್ಲ ಕಲ್ಸ್ಕೊಂಡು ಮತ್ತ್ ಚಿಕನ್ ಕಂಡಿ ಗೆಳತಿ ನಾವು ಚೆನ್ನಾಗದ ತಿರಿಕಂಡಿ ಮಾಡ್ಕೋಬೇಕು ಕಲ್ಸ್ಕೋಬೇಕು ಕ್ ಮಸಾಲೆ ಜೊತೆ ಹೇಳೋದ್ನಲ್ಲ ಏನೇನ್ ಹಾಕಿರ್ತಿವಿ ಅಂತ ಗೊತ್ತಲ್ಲ ಇನ್ನೊಂದ್ಸಲ ಎಳ್ಳೆ ಏನ್ ಹ ಕಿದಿವಿ ಅಂತ.
ಹ ಗೊತ್ತಾಯ್ತು ಮತ್ತೆ ಇಲ್ಲ ನಾನ್ ಹೇಳ್ತೀನಿ ಕೇಳಿ ಏನೇನ್ ಆಗ್ತೀರಾ ಅಂದ್ ಮೊದ್ಲು ಅಂಗ್ಡಿ ಹೋಗ್ ರ್ತೀರಾ ಮಾಂಸನ ಚಿಕ್ ಚಿಕ್ದಾಗಿ ಕಟ್ ಮಾಡ್ಸ್ಕೊಂಡು ಮನೆಗ್ ತರ್ತೀರ.
ಹ್ಮಂ ಗೆಳತಿ ಬೇಗ ಹೇಳು ಗೆಳತಿ ಅಮ್ಮ ಏನು ಹೇಳ್ತಾವ್ರೆ ನೀನ್ ಬೇಗ ಹೇಳ್ಬಿಡು.
ತೊಳಿತಿರಾ ತೋಲ್ದಾದ್ಮೇಲೆ ಅದಕ್ಕೆ ವೆನೆಗರ್ ಹಾಕಿ ಅದರಲ್ಲಿರೋ ನೀರನ್ನ್ ತಾಕಿತ್ತಿರಾ ಅವಾಗ ನಮ್ಗೆ ಡ್ರೈ ಆಮ್ ಅಂದ್ರೆ ಒಣಗಿರೋ ಇದು ಸಿಗುತ್ತೆ ಮಾಂಸ ಸಿಗುತ್ತೆ. ಇದನ್ನ ಸೈಡಲ್ಲಿ ಇಟ್ಕೊತೀರ ಆಮೇಲೆ ಒಂದ್ ಏನು ಪಾತ್ರೆಲಿ ಸ್ವಲ್ಪ ಮೊಟ್ಟ್ ಟ್ಟೆ ಅಂದ್ರೆ ಅದು ಮೊಟ್ಟೆದ್ ಇರುತ್ತಲ್ಲ ಅದ್ನ್ ಹಾಕೋತೀರಾ ಖಾರ ಉಪ್ಪು ಕಬಾಬ್ ಪೌಡರ್ ಅದ್ನೆಲ್ಲಾ ಹಾಕೊಂಡು ಜ್ ಜೀರಿಗೆ ಮತ್ತೇನು ಬೆಳ್ಳುಳ್ಳಿ ಕರ್ಬೇವು ಎಲ್ಲ ಸಣ್ಣದಾಗ ಕಟ್ ಮಾಡ್ಕೊಂಡು ಇರೋದ ಹಾಕಿ ಅದನ್ನ ಕಲಸ್ಬಿಟ್ಟು. ಅದ್ರಲ್ಲಿ ಇದು ಮಾಂಸನ ಹಾಕ್. ಕೀ ಏನದು ಹಿಂಗೆ ಬಜ್ಜಿ ಟೈಪ್. ಮಾಡ್ತೀರಾ.
ಹ್ಮ ಗೆಳತಿ ಅದ್ ಬಜ್ಜಿ ಟೈಪ್ ಅಲ್ಲ ಎಣ್ಣೆಲಿ ಕರಿಯೆದ. ದು ಅದು ಕಲರ್ ಬದ್ಲ ವರ್ಗು ಚೆನ್ನಾಗಿ ಎಣ್ಣಲಿ ಕರಿಬೇಕು. ಅಷ್ಟೆ ಗೊತ್ತಾಯ್ತಲ್ಲ ಬಿಡು ತಿಳ್ಕೊಂಡಿದ್ಯಾ ಮತ್ತೆ ಕರೆ ಮಾಡ್ತೇನಿ ನಾನ್ ಹ್ಮ್.